ಹಲೋ ಚೆನ್ನಾಗಿದ್ದಿಯಾ?
ಹ್ಞ ಚೆನ್ನಾಗಿದ್ದೀನಿ ನೀನು?
ನಾನು ಚೆನ್ನಾಗಿದ್ದೆ ಏನ್ ಮಾಡ್ತಿದ್ದೆ?
ನಾನ್ ಸುಮ್ನೆ ಮಲ್ಕೊಂಡ ನೀನ್ ಜೊತೆ ಮಾತಾಡ್ತಾ ಇದ್ದೆ. ನೀನ್ ಏನ್ ಮಾಡ್ತಾ ಇದೀಯಾ?
ನಾನ್ ಏನಿಲ್ಲ ಹಂಗೇನೇ ಆದ್ರಿ ಬೋರ್ ಆಗ್ತಿತ್ತು ಹಂಗಾಗಿ
ಮಾಡ್ಕೋಬೇಕಲ್ಲ ಗೆಳತಿ ತಾನೆ ನೀನು.
ಹ ಅದೇ ನೆನಪ ಮಾಡ್ಕೊಂಡು ಫೋನ್ ಮಾಡದೆ. ನೀವಂತೂ ಕಾಲ್ ಮಾಡಲ್ಲವಲ್ಲ? ನೆನ್ಪ ಮಾಡ್ಕೊಂಡು.
ಹಾ ನೀನ್ ಮಾಡ್ತೀಯ ಅಲ್ವಾ ಹೇ ಹೆಂಗು ನೀನ್ ಮಾಡ್ತ ಅಲ್ವಾ ಅದಕ್ಕೆ ನಾನೇ ಸುಮ್ಮನಾದೆ.
ಬಾರಿ ಬಿಡು ನೀನ್ ನಂಗ ಬಿಟ್ರು.
ಹಾ
ಒಂದ್ಸಲಿನೂ ಕರೆ ಮಾಡೋದಿಲ್ಲ ಏನು ಇಲ್ಲ ನಾನ್ ಕರೆ ಮಾಡ್ದಾಗ ಅಷ್ಟೇ ಮಾತಾಡ್ತೀರಾ
ಹಾಗೇನಿಲ್ಲ ನೀನ್ ಮಾಡ್ತಿರ್ತಯ ಅಲ್ವಾ ಅದಕ್ಕೆ ನಾನು ಸುಮ್ನಾಗಿದ್ದೀನಿ ಅಷ್ಟೆ ಮತ್ತೆ ಏನ್ ಮಾಡ್ತಾ ಇದಯಾ
ಏನಿಲ್ಲ ಹಗೆ ಕರೆ ಮಾಡಿದೆ ಅಂದ್ರೆ ನ ಮುಂದಿನ ತಿಂಗಳು ನಮ್ಮೂರಲ್ಲಿ ಜಾತ್ರೆ ಇತ್ತು ಪಾತ್ರೆಗೂ ಕರಯಾಣ ಅಂತೇಳಿ ಮಾಡಿದೆ ನಮ್ಮ ಮನೆಯಲ್ಲೂ ಕೇಳ್ತಿದ್ರು ನಿನ್ಗೆ ಅದು ಗ್ರಾಮ್ ದೇವ್ತೆ ಜಾತ್ರೆ ಟು ಮತ್ತೆ ಅದಕ್ಕೆ ರಥ ಎಲ್ಲ ಹೊಡಿಸ್ತಿದ್ರ
ಅದೇ ನಮ್ಮೂರಲ್ಲೂ ಜಾತ್ರೆ ಆಯ್ತು ಹ್ಮ್ ಹೌದಾ ಹ್ಮ್ ಹೆಂಗ್ ಮಾಡದ್ರು ಜಾತ್ರೆ
ನಮ್ದಿನ್ನೂ ಆಗಿಲ್ಲ ಜಾತ್ರೆ ಮುಂದೇನ್ ತಿಂಗಳ್ ಐತೆ
ಓ ನಮ್ದು ಜಾತ್ರೆ ಆಯ್ತು ನಿನ್ನ ಕರಯಕ್ಕ್ಲಿಲ್ಲ
ಹೌದಾ
ಹಾ ಅಂದ್ರೆ, ಬೆ ಹ್ಮ್ ಚೆನ್ನಾಗಯ್ತು ತು ಒಂದು ಹನ್ನೊಂದ್ ದಿನ ಆಯ್ತು ಜಾತ್ರೆ
ಹಣ್ಣೊಂದ್ ದಿನ ಆಯ್ತಾ ಜಾತ್ರೆ
ಹ್ಮ್ ಹ್ಣೊಂದ್ ದಿನ ಜಾತ್ರೆ ಆಯ್ತು ಎಲ್ಲಾ ನಮ್ಮ್ ಊರಲ್ಲಿರೋ ಎಲ್ಲಾ ಗಲ್ಲಿ ಗಲ್ಲಿಗೆ ಹೋಗಿ ದೇವರು ಹೋಗಿ ಅವ್ರವ್ರ ಮನೆಗ್ ಹೋಗಿ ಎಲ್ಲಾ, ಹಣ್ಣು ಕಾಯಿ ಎಲ್ಲ ತುಂಬಿಸ್ಕೊಂಡು ಬರ್ತಾ ಇತ್ತು ಅಲ ಅದಕ್ಕೆ ಹನ್ನೊಂದ್ ದಿನ ಜಾತ್ರೆ ಮಾಡದ್ರು ಚೆನ್ನಾಗಿತ್ತ್
ಅಂದ್ರೆ ಜೋಕಾಲಿ ಅದೆ ಎಲ್ಲಾ ಬಂದಿರುತ್ತಲ್ಲಾ
ಹಾ ದೊಡ್ಡ್ ದೊಡ್ಡ್ ಜೋಕಾಲಿ ಬ್ರಕ್ಟ್ಯಾನ್ಸು ಹು ಅದೆಲ್ಲಾ ಬಂದಿತ್ತು ಇದು ಉಜ ಹ್ಮ್ ಅದೆಲ್ಲ ಬಂದಿತ್ತು
ಮತ್ತೆ ಟ್ರೈನ್ ಗತೆ ಬಂದಿರುತ್ತಲ್ಲಾ ಅದೆಲ್ಲ ಬಂದಿರ್ತೇತಲ್ಲ
ಅಹ ಇದು ವೀರಗಾಸೆ ಡೊಳ್ಳು ಕುಣಿತಾ ಹಾ ಅದೆಲ್ಲ ಬಂದಿತ್ತು
ಬಿಡು ನಿಮ್ಮೂರಾಗ
ಹಾ ಡೊಳ್ಳು ಕುಣಿತ ಮತ್ತು ಭರತ್ನಾಟ್ಯ ಡ್ಯಾನ್ಸ್ ಮಾಡೋರು ಮತ್ತೆ ಇವು ಹಾಗೆ ಡ್ಯಾನ್ಸ್ ಮಾಡ್ತಾರಲ್ಲ ಅವರು ಎಲ್ಲ ಕುಣಿತಗಳಿದ್ವು ಚೆನ್ನಾಗಯ್ತು ಹಾ ಮತ್ತೆ ಹಾ
ನೋ ನೀನ್ ಒಂದ್ ಮಾತು ಕರ್ದಿಲ್ಲಾ ನೀ ನಮ್ಮ ಜಾತ್
ಹಾ ಏನು ಗಡಿ ಬಿಡಿ ಇಲ್ ಕರಿಯಕ್ ಕಾಗಲಿಲ್ಲ.
ಹೌದಾ ಇ ಬಿಡು ಏನ ಏನ್ ಮಾಡ್ಸಿದ್ರಿ ಅಡ್ಗೆಲ್ಲಿ? ಪಂಜಾ
ಆಡುಗೆ ಅಂತ ಅಂದ್ರೆ ಅಡಗೆ ನಾವು ಮನೇಲಿ ಏನು ಮಾಡ್ತಿರ್ಲಿಲ್ಲ ಬೆಳಿಗ್ ತಿಂಡಿ ಅಷ್ಟೇ ಮಾಡ್ತಾ ಇದ್ದಿದ್ವಿ. ಆಮೇಲ್ ಮಧ್ಯಾಹ್ನಕ್ಕೆ ದೇ ಹ ಮಧ್ಯಾಹ್ನಕ್ಕೆ ದೇವಿ ಗುಡಲ್ಲೇ ಊಟ ಇರ್ತಿತ್ತು.
ಹೌದೇನು ದೇವ್ದ ಯಾವ್ದ? ತ್ತ ಜಾತ್ರೆ
ಆ ಗ್ರಾಮ ದೇವಿ ಜಾತ್ರೆ ಅಲ್ಲಿ ಮಧ್ಯಾಹ್ನ ಕೇಸರಿಭಾತು ಇಲ್ಲಾಂದ್ರೆ ಡೈಲಿ ಒಂದೊಂಥರ ಸ್ವೀಟು. ಪ್ರತಿ ದಿನ ಪ್ರತಿದಿನ ಒಂದೊಂದುಥರ ಸ್ವೀಟು ಒಂದಿನ ಕೇಸರಿಭಾತು ಒಂದಿನ ಅಹ ಹೂಗ್ಗಿ ಒಂದಿನ ಬೇಳೆ ಹುಗ್ಗಿ ಒಂದಿನ ಗೋಧಿ ಹುಗ್ಗಿ.
ಈ ತರ ಸಿಹಿ ತಿಂಡಿ ಎಲ್ಲ ಮಾಡ್ಸಿದ್ದ ರಾಲಿ
ಹ್ಮ್ ತುಂಬಾ ಚೆನ್ನಾಗ್ ಮಾಡ್ಸಿದ್ರು. ಎಷ್ಟು ಅಡ್ಗೆ ಮಾಡೋರು ಎಷ್ಟ್ ಜನ ಇದ್ರು ಗೊತ್ತಾ? ಒಂದು ಎಪ್ಪತ್ತ ಎಂಬತ್ ಜನ ಅಡ್ಗೆ ಮಾಡೋವ್ರೇ ಇದ್ರು.
ಹಬ್ಬಾ ಚೆನ್ನಾಗಗೇತಲ್ಲಾ ಹಂಗಾರೀ ನಿಮ್ಮ್ ಹಬ್ ಜಾತ್ರೆ ಎಲ್ಲಾ?
ಹ್ಮ್ ತುಂಬಾ ಚೆನ್ನಾಗಾಯ್ತು ನಾ ನಿನ್ನ ಕರಿಬೇಕಿತ್ತು ಎಲ್ಲ ಪಾಪ.
ಹ್ಮ ನೆಂಟ್ರೆಲ್ಲಾ ಬಂದಿದ್ರಾ?
ಹ್ಮ್ ಬಂದಿದ್ರು ತುಂಬಾ ಜನ ಬಂದ ಅದೇ ಕಡಿ ಬಿಡಿಯಲ್ಲ ನಂಗೆ ಫೋನು ಸಿಗ್ಲಿಲ್ಲ ಅದಕ್ಕೆ ನಿನ್ನ ಕರೆಯಕ್ ಆಗ್ಲಿಲ್ಲ.
ಹ್ಮ್ ನಿಮ್ಮ ಅತ್ತೆ ಅವ್ರಲ್ಲಾ ಬಂದಿದ್ರ ಅನ್ಸುತ್ತಲ್ಲ?
ಹಹ ನಾನು ಹನ್ನೊಂದ್ ದಿನಾನು ಒಂದೊಂದ್ ತರ ಡ್ರೆಸ್ ಹಾಕೊಂಡಿದ್ದೆ ತುಂಬಾ ಚೆನ್ನಾಗಿತ್ತು. ತ್ತು. ಅಂದ್ರೆ ಹಿಂಗೆ ನವರಾತ್ರಿ. ಲ್ ಎಲ್ಲ ಕಲರ್ ಡ್ರೆಸ್ ಹಾಕೋತೀವಲ್ಲ ಆ ಥರಾನೇ ಇತ್ತು. ಒಂದೊಂದ ದಿನ ಒಂದೊಂದ ಕಲರು.
ಹ ಚೆನ್ನಾಗ್ ಅಲಂಕಾರ ಮಾಡ್ಕೊಂಡಿರ್ತಿಯಲ್ಲ ನೀನು?
ಹ್ಮ ನಾನು ಲಾಸ್ಟ್ ದಿನ ಸಾರಿ ಹಾಕೊಂಡಿದ್ದೆ.
ನೀರುಗಳು ಯಾವ ಈ ತರ ಅರ್ಬಿ ತೊಟ್ರುೂನು ಚೆನ್ನಾಗ ಕಾಂತೀಯ.
ಹ್ಮ್ ಹಾಗೇನಿಲ್ಲ ನೀನು ಚೆನ್ನಾಗೆ ಕಾಣ್ತೀಯ. ಹ್ಮ ನಾನು ಡ್ರೆಸ್ ಇದು ಸ್ಯಾರಿ ಹಾಕೊಂಡಿದ್ದೆ ಫೋಟೋಸ್ ಇದೆ ಕಳಿಸತೀನಿ ನೋಡು.
ಹಾ ಮತ್ತೆ ಇದು ನನ್ಗೆ ಏನ್ ಇಷ್ಟ ಆಯ್ತು ಗೊತ್ತಾ? ತುಂಬಾ ತೇರು ಎರಡ ಎರಡು ದಿನ ತೇರ ಫಸ್ಟ್ ದಿನ ತೇರು ಮತ್ತೆ ಸೆಕೆಂಡ್ ದಿನ. ತೇರು ಹಾಗೆ ಮೊದ್ಲೇ ದಿನ್ ದಿನ ಮತ್ತೆ ಎರಡನೇ ದಿನ ತೇರಿತ್ತು. ಮೊದ್ಲೇ ದಿನ ತೇರಿಗೆ. ಹ್ಮ ದೊಡ್ಡ ಡ್ರೆಸ್ ಹಾಕೊಂಡಿದ್ದೆ ಅಷ್ಟೇ. ಆಮೇಲೆ ಎರಡನೇ ದಿನ ತೀರ್ಗೆ ಸಾರಿ ಹಾಕೊ ಕೊಂಡಿದ್ದೆ ಮತ್ತೆ ಏನ್ ಗೊತ್ತಾ ಇದು ನನ್ ಕುಣಿತುಗಳು ತುಂಬಾ ಇಷ್ಟ ಆದ್ವು. ಡೊಳ್ಳು ಕುಣಿತ ಅ ದು ತೇರಿನ್ ಗಾಲಿ ತರಾನೇ ಇಟ್ಕೊಂಡು ಅದ್ ಹೊಡಿತಾ ಹೊಡಿತಾ ಡಾನ್ಸ್ ಮಾಡ್ತಾರೆ ನೋಡಿದ್ಯಾ ನೀನು?
ಇಲ್ಲ ನೋಡಿಲ್ಲ ನಾನು ನಮ್ಮ್ ಊರಲ್ಲಿ ಆತರ ಏನು ಬ
ಹಾ ಅದನ್ನ ಬರತ್ ಇದು ಯಕ್ಷಗಾನ ಬಟ್ಟೆ
ಹಾ ಯಕ್ಷಗಾನದ ಬಟ್ಟೆ ನೋಡಿದ
ಹ ಆ ಬಟ್ಟೆ ಹಾಕೊಂಡೆ ಅವರು ಅದನ್ನ ಹೊಡಿತಾ ಹೊಡಿತ ಡಾನ್ಸ್ ಮಾಡ್ತಾರೆ. ಅದು ಅದು ಹೊಡಿತಾರಲ್ಲ ಡ್ರಮ್ ತರ ಇರ್ತವಲ್ಲ ಅವು ಅ ಇಷ್ಟ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ?
ಹೌದಾ ಅಷ್ಟ್ ಚೆನ್ನಾಗೆಲ್ಲ ಮಾಡಿದ್ರ?
ಚೆನ್ನಾಗೆಲ್ಲ ಮಾಡಿದ್ರು. ಮತ್ತೆ ನಾವೆಲ್ಲಾ ನಮ್ಮ ಅಕ್ಕ ತಂಗಿಯವರು ಎಲ್ಲಾ ಬಂದಿದ್ರು. ನಮ್ಮ ಅಪ್ಪನ ಅಕ್ಕ ತಂಗಿಯರು ನಮ್ಮಮ್ಮಿ ಅಕ್ಕ ತಂಗಿಯರು. ಹ ನಮ್ಮ ಮಾವ ಅವ್ರೆಲ್ಲಾ ಇದ್ರು ಚೆನ್ನಾಗ್ ಮಾಡೂದ್ರು ಎಲ್ಲಾ.
ಇಡೀ ಕುಟುಂಬದವ್ರೇ ಬಂದ್ಬ ಬಿಟ್ಟಾರಲ್ಲ ಇ
ಹಾ ಎಲ್ಲ ಹ್ಮ ಎಲ್ಲಾ ಕುಟುಂಬದವ ಲ್ಲ ಇದ್ರು ನಮ್ಗೆ ಗಲಿಬಿಲಿಲಿ ಟೈಮೇ ಸಿಗ್ಲಿಲ್ಲ.
ಹೌದಾ
ಹಾ ಮತ್ತೆ ಏನ್ ಮಾಡ್ತ ಇದೀಯಾ?
ಏನಿಲ್ಲ ಒಟ್ನಲ್ಲಿ ಎಲ್ಲಾ ಚೆನ್ನಾಗಯ್ತಲ್ಲ ಜಾತ್ರೆ?
ಹ್ಮ್ ಎಲ್ಲಾ ಚೆನ್ನಾಗಯ್ತು.
ಏನೆನ್ ತಗೊಂಡೆ ಜಾತ್ರೆಲೀ?
ಜಾತ್ರೆಯಲ್ಲಿ ನಿನ್ಗೊಂದು ತಗೊಂಡಿದ್ದೀನಿ ಅದ ಕೊಡ್ತೀನಿ ಆದ್ರೆ ಅದನ ಇವಾಗ ಹೇಳಲ್ಲ ನಾ ನಿನ್ಗೆ.
ಹೌದಾ
ಹಾ ನಾನ ಏನೋ ತಗೊಂಡಿದ್ದೀನಿ ನಿಮಗೆ ನಿಂಗ ಅದ ಇಷ್ಟ ಆಗುತ್ತೆ. ಹ್ಮ್ ಏನ್ ತಕೊಂಡಿರ್ಬೋದು? ನೋಡು ಊಹೆ ಮಾಡು.
ಹ್ಮ ಬಳೆ ತಗೊಂಡಿದ್ಯಾ?
ಇಲ್ಲ ಬಳೆ ಅಲ್ಲ ಅದು ನನ್ಗೂ ನನ್ಗೂ ಇಬ್ಬ್ರಗೂ ಸೇರ್ಬಿಟ್ಟೆ ತೊಗೊಂಡಿರೋದು ನಾನು
ಕಿವಿ ಓಲೆ
ಅಲ್ಲ ಕಿವಿ ಓಲೆನು ತಗೊಂಡಿದ್ದೀನಿ ಮತ್ತೆ ಸರಾ ಮತ್ತೆ ಕಿವಿ ಓಲೆ ಎರಡು ಇರುತ್ತಲ್ಲ ಆತರ ತಗೊಂಡಿದ್ದೀನಿ ಮತ್ತೆ ಇನ್ನೊಂದು ತಗೊಂಡಿದೀನಿ ನಾನೇ ಹೇಳ್ಬಿಡ್ ತಿನ್ಬಿಡು ನೀನೇನ್ ಹೇಳಲ್ಲ ಅನ್ಸುತ್ತೆ
ಹ್ಮ ಮತ್ತೆ ಹೇಳ್ಬಿಡು ನೀನೇ
ಆ ಅದು ಕೈಗೆ ಹಾಕೋತಾರಲ್ಲ ಹೃದಯ ಶೇಪ್ ಅಲ್ಲಿ ಇರುತ್ತೆ ಕೈ ಬಾಸ್ಲೆಟ್ ಟು ಅದು ಜಾಯಿಂಟ್ ಆಗುತ್ತಲ ಆ ಜಾಯಿಂಟ್ ಟ್ಟಗುತ್ತಲ್ಲ ಇಬ್ರು ಸೇರ್ಬಿಟ್ಟು ಆತರ ತೊಗೊಂಡಿದೀನಿ
ಹಾ ಇವಾಗ ಹೊಸದಾಗ ಬಂದೈತಲ್ಲ ಅದು
ಅದು ಕ್ರಿಶ್ ಅದಕ್ಕೆ ಕ್ರಿಸ್ಟಲ್ಸ್ ಅಂತಾರೆ ಅದನ್ನಾ ದೃಷ್ಟಿ ಆಗಲ್ವಂತೆ ಅದ್ ಹಾಕೊಂಡ್ರೆ
ಹೌದಾ
ಹ್ಮ್ ಅವನ್ ತಗೊಂಡಿದ್ದೀನಿ ನಿಂಗಿಸ್ಟ ಆಗುತ್ತೆ ಅದು
ಮತ್ ಯಾವಾಗ ಕೊಡ್ತೀಯ ನನ್ಗದೆಲ್ಲ
ಹಾ ನಿ ಅದು ನಿನ್ ಸ್ಪೆಷಲ್ ಡೇಗೆ ಕೊಡ್ತೀನಿ ಅವಾಗ ಇವಾಗ ಹಂಗೆ ಕೊಡಲ್ಲ ನಿನ್ ಸ್ಪೆಷಲ್ ಡೇ ದಿನ ಕೊಟ್ರೆ ಅದು ನಿಂಗೆ ನೆನಪ್ ಉಳಿಯುತ್ತೆ ಅಲ್ವಾ ಅದಕ್ಕೆ ನಿಂಗೆ ಒಂಥರ ವಿಶೇಷ ಆಗಿ ಬೇಕದು ನನ್ ಗೆಳತಿಗೆ ಯಾವಾಗ್ ಗ್ಲು ವಿಶೇಷ ದಿನಗಳನ್ನ ಹಾಗೆ ತುಂಬ ನೆನಪಿನ ದಿನ ಗಳಾಗಿ ಇಟ್ಕೋಬೇಕಂದ್ರೆ ನೆನಪಿನ ದಿನ ನಾನೇ ಕೊಡ್ಬೇಕು
ಕಾಯ್ತಿರ್ತೀನಿ ನೀನ್ ಕೊಡೋಕಾದ್ರೆ
ಹಾ ಹೌದಾ ಹಾಗಾದ್ರೆ ನೀನು ಇನ್ ಇನ್ನು ತುಂಬ ದಿನ ಕಾಯ್ಬೇಕು ನಾನ್ ಬರ್ತೀನಲ್ಲಾ ನಿನ್ನ ಹತ್ರ ಅವಾಗ ಕೊಡ್ತೀನಿ ಹ್ಮ್ ಮತ್ತೆ ಏನ್ ಮಾಡ್ತಾ ಇದ್ಯಾ ಇವಾಗ ಕಾಲಿನಾ
ಖಾಲಿ ಇದ್ದೆ ಮತ್ತೆ ನಮ್ಮೂರಲ್ಲೂ ಜಾತ್ರೆ ಬಂತಲ್ಲ
ಹ್ಮ್ ನೀನ್ ಏನ್ ಜಾತ್ ಹ ನಾನ್ ಕಾರ್ ಗೊತ್ತಿಲ್ಲ ಅಂತ ನೀನ್ ನನ್ ಕರಿಯದೆ ಇಲ್ಲ
ಏ ಇಲ್ಲ ನನ್ ಕರಿದಾಗ್ ಯಾಕಂತನೆ ಕರೆ ಕೋ ಕೋ ಮಾಡಿದ್ ಇವಾಗ ನನ್ಗೆ ಗೊತ್ತಿರಲಿಲ್ಲ ನಿಮ್ ಊರಲ್ಲಿ ಜಾತ್ರೆ ಆಗಿದ್ದು ಹೂ ನಾನ್ ಕರೆಧ್ರೆ ಆಯ್ತು ಜಾಸ್ತಿ ದಿನ ಆಯ್ತು ನೋಡಿ ಇಲ್ಲ ಇಲ್ಲ
ಹಾ
ನೀನು ಪಾಪ ಕೆಲ್ಸದಲ್ಲಿ ಕೆಲ್ಸದಲ್ಲಿ ಇದ್ದೆ ಅಲ್ವಾ ಅಸ್ಟ ಏಲಕ್ಕೂ ಮನೆ ತುಂಬಾ ಜನ ಇದ್ದಾಗ. ಒಂದೊಂದ್ಸಲ ಆತರ ಆಯತಿರೋದು ಇದೆ ಒನ್ನೇ ಸಲ ಅಲ್ವಾ ನೀನ್ ಕರಿಲಾರದೆ ಹೋಗಿರೋದು. ಎಲ್ಲಾ ಜಾತ್ರೆಗೂ. ಕರೆದಿರ್ತೀಯಾ ಒನ್ಸಾಲ ಏನ್ ಇದು ಮಾಡ್ಕೊಳ್ಳೋದು ಹೇಳು ಆದ್ರೂ ಕೋಪ ಐತೆ.
ಹಾ
ಇವಾಗ ನಾನ್ ಕೋಪ ಮಾಡ್ಕೊಂಡು ಕರೀಲಿಲ್ಲ ಅಂದ್ರೆ ನೀನ್ ನನ್ಗ್ ತಗೊಂಡಿರೋದು ಏನು ಕೊಡೋದೇ ಇಲ್ವಲ್ಲ.
ಓಹೋ ಹಂಗಾ ನೀನು ನಾನ್ ತಗೊಂಡಿರೋದ ಕೊಡ್ಲಿ ಅಂತ ನನ್ ಕರಿತಾ ಇದಿಯಾ?
ಏ ಇಲ್ಲ ಇಲ್ಲ ಫಸ್ಟ್ ನೀನ ಕರೆಯೋದು. ಅಂಗೇ ಅವೆಲ್ಲಾ
ಹಮ್ ಮತ್ತೆ ಖರೀತೀಯಾ ಅಲ್ವಾ.?
ಹ್ಮ್ಮ ಕರೀತೀನಿ ಅದಕ್ಕೆ ಅಲ್ ಇವಾಗ ಕರೆ ಮಾಡಿರೋದು. ಮತ್ತೆ ಮನೇಲಿ ಕೇಳ್ತಿದ್ರು ಏನ್ ಅಲ್ಲಿ ನಿಮ್ಮ ಗೆಳತಿಗೆ ಬಂದೇ ಇಲ್ಲ ಜಾಸ್ತಿ ದಿನ ಆಯ್ತು.
ಹಾ ಹಾ ನೀನ್ ಬರ್ತೀಯ? ನೀ ನೀ ನಮ್ಮ ಮನೆಗೆ ಬರ್ತೀಯ?
ಹ ಬರ್ತೀನಿ ಅದ್ರ ನಿಮಗೆ ಕರ್ದ್ರೆದ್ರಾಯಿತು ಅಂತ ಏಳ್ ಕರೆ ಮಾಡಿದ್ದು.
ಹಾ ಮತ್ತೆ ಟೀ ಕಾಫಿ ಆಯ್ತಾ ಹ್ಮ್ ಬರ್ತೀನಿ.
ಹ್ಮ ಅಪ್ಪ ಅಮ್ಮಗೂ ಕರ್ಕೊಂಡ್ ಬಾ. ಅವರಿಗೂ ಕೇಳ್ತಿದ್ರು ಮನೇಲಿ.
ಯಾರ್ನ
ಅಪ್ಪ ಅಮ್ಮನು ಕೇಳ್ತಿದ್ರು ಮನೆಲಿ ಅವ್ರನು ಕರ್ಕೊಂಡ್ ಬಾ.
ಹ್ಮ ಕರ್ಕೊ್ ಬರ್ತಿ
ಹ್ಮ್ ಯಲ್ರು ಬರ್ರಿ ಯಲ್ರು ಇದ್ದು ಜಾತ್ರಿ ಮಾಡ್ಕೊಂಡ ಹೋದಂಗೂ ಆಗುತ್ತೆ.
ಯಲ್ರು ಬರ್ಬೇಕಾ?
ಹ್ಮ್ ಯಲ್ರೂ ಬನ್ನಿ ಚನ್ನಾಗಿರುತ್ತೆ.
ನಿಮ್ಮ್ ಮನೇಲ್ಲ ಜ ಎಲ್ರೂ ಹ್ಮ್ ಯಲ್ಲ ಫ್ಯಾಮಿಲಿ ಕುಟುಂಬದವರೆಲ್ಲ ಸೇರ್ಕೊಂಡಿರ್ತಾರೆ. ಮತ್ತೆ ನಮ್ಮ ಯಲ್ ಲ್ರೂ ಬಂದ್ರೆ ಇದಾಗಲ್ವಾ?
ಅಷ್ಟೊಂದ್ ಜನ ಏನ್ ಬರಲ್ಲ ಅಂದ್ರೆ. ಅಷ್ಟು ಜೋರಾಗಿ ಏನ್ ಮಾಡಲ್ಲ ಇದು ಜಾತ್ರೆ ಹಂಗೆ ಸುಮ್ಮ್ನೆ ಮಾಡ್ತಾರೆ.
ಹಾ ಭಗ್ವಾತಿನ ಕರ್ಕೊಂಡು ಬರ್ತೀನಿ ಹ್ಮ್
ಕರ್ಕೊ ಬಾ ಏನು ಆಗಲ್ಲ ಕರ್ಕೊ ಕೊಂಡ್ ಬಾ
ಹ್ಮ ಸರಿ ಕರ್ಕೊಂಡ್ ಬರ್ತೀನಿ ಆಯ್ತಾ ನನ್ ಸ್ವಲ್ಪ